ಹಾ
ನಿಯವನತೆ
ಏ ಇಲ್ಲಿ ಮಲ ಮುಡಿಗಡೆ ಮ
ಹೌದನಾ
ಚಾತಿ ಚಹ ಕುೂಡ ಅಲ್ಲಂದ ಶ ಶ ಕಟ್ಟಲ್ಲ ಹ್ಮ
ಯಾಗ್ರ್ ಕುಡಿತನು ಹ ಏನತದ ಹಾ ಹ ಎ ಮಲ್ಗ
ಹಾಗಕ ಹ್ಮ್
ಪ್ರೀಪರ ಹ ಕಾರ್ಯಮ
ಹಾ
ಹಲೋ
ಹಲೋ ಹ್ಮ್
ಹ್ಮ್ ಏನ್ ಮಾಡತ್ರಿ
ಇ ಇಲ್ಲ ಗುಡಿ ಕುದ ಹಣ್ಣಿ ಚಲತ್ತು
ಹ್ಮ ಹ್ಮ
ಹಶಡೆ ಆತತ ಚ ಹಾ ಹಾ ಇ ಆಗ ಮಧ್ಯಾಹ್ನ ಕಡತಿತ್ತು ಹಾ ಈ ಮಾತ್ ಚನ್ನ ಚಲೋಗತ್ ನಗೆ ಹಾ
ಆರ್ಯ ಮನ್ನಿನ್ನ
ಹ್ಮ್
ಇನ್ ಹೆಚ್ಚ ಬ ಭಣಿಷತ
ಪ್ರಜವಾ
ಹ ಹ
ನಾನ ಒಂಬತ್ತು ಕಾಲ್ನಗೈತ್ಲ ಆರ್ ಕಾಲ್ ಕರೆಕ್ಟ್ ಅದು
ಹಾ
ಆದ್ರೂನು ಎಂಬತ್ತೊಂದ್ ಅಟ್ಟ ಪ್ರಶಂಗದಪ್ಪಾ
ಬರ್ತಡಕ ಮುಂದೆ
ಪ್ಪಾ
ಈ ಪ್ರೊಸೆಸಿಂಗ್ ಅಂತ್ಬಿದ್ದತ್ನ ಹೊಳ್ಳಿ ಆ
ಈಗ ನಿನ್ನೆ ನಿನ್ನೆ ಬಿದ್ದತಿ ನಿನ್ನೆ ನಿನ್ನೆ ಬದಾತ್ ಈಗ್ ದಿಲ್ಲ ಹ ಹ‌
ನಿನ್ನೆ ಅಮೌಂಟ್ ಬಂದಾವ ಅವರು ಅಮೌಂಟ್
ನಿಂಗವ್ವ ನಾಕ್ನೂರ ಅತ್ ಬಿದ್ದಿತ್ಲ ಪಜ್ಜು ಬಂದಿದ್ವನವ ನಿನ್ನೆ ಬಂದನ ಎಟ್ ದಿನಕ್ಕ ಬಂದವು
ನಿನ್ನೆ ಬಂದ್ವು ಪಾ ಅಟ್ ಅವು ನಿನ್ನೆ ರಾತ್ರಿ ಬಂದಾನ್ ನೋಡು ಒಂಬತ್ ತ್ರ ಸುಮಾರ ಬಂದಾನ ಹಾ ಎರಡ ದಿನ ಆಗಿತ್ತದ ಪ್ರೊಸೆಸಿಂಗ್ ಬಿದ್ ಆಗ ಬಿದ್ದಿತ್ತ ಎಟ್ ಜನ ಆಗಿತ್ತು ಅಟ್ಟೊಂದ್ ನೆನಪ ಇಲ್ನಂಗದ
ಒಂದ್ ಮಿನಿಮಮ್ ಒಂದ
ಒಂದು ಎರಡು ಮೂರ್ ದಿನ ಅಂದ್ರೆ ಏನಕ್ಕತಿ ಶನಿವಾರ ಒಗಿತಾರ ಯಾರಿಗೊತ್ತದ್ನ ಶನಿವಾರ ದಿವಸ ಇಲ್ಲ ಶನಿವಾರ ದಿವಸ ಪ್ರೊಸೆಸ್ ಸಿಂಗ ಒಗಿತಾರ ಅವರು ಶನಿವಾರ ಪ್ರೊಸೆಸಿಂಗ್ ಒಗದ್ರ‌ ಶನಿವಾರ ರವಿವಾರ ಎರಡು ದಿವ್ಸ್ ಬಿಟ್ಟು ಸೋಮಾರ ಹಾಕಿ ಬಿಡ್ತಾರ‌ ಇನ್ನೋನ
ಹ್ಮ್ ಹ್ಮ್ ಹ್ಮ್ ಹ್ಮ್ ಅದ್ ಮತ್ ನೀ ನನ್ ನಿನ್ ಒಗದಾರಲ್ಲ
ಅದ ನಿಂದ್ ನಿನ್ನೆ ಬಂದತ್ಲಾ ಇನ್ನ ಯಾವಾಗ ಹಾಕ್ತಾರ ಯಾರೀಗೊತ್ತು ಒಂದ್ ಎರಡ್ ಮೂರ್ ದಿವಸ ಬಿಟ್ಟ ಹಕ್ತಿ ಹಾಕಿರ್ತಾರ ಎಂಬತ್ ಬಿದ್ದತ್ ಬರೆ ಇಲ್ಲ ಅದ್ರ ಮತ್ ಮುಂದ್ ಹಾಕ್ ಕೊಡ್ತಾರಲ್ಲೆ ಇಗ್ನಿ ಅದ್ರ ರಿಫ್ರೆಶ್ ಮಾಡ ಹೊಳ್ಳೆ ಹಾ ಮತ್ ಹಾಕಿ ಕೊಡ್ತಾರ ಹಾ ಹಾ ಹಾ
ಆ
ಮದುವಿ ಹೋಗಿದ್ದಿ
ಹಾ ಮದುವಿಗ್ ಹೋಗಿದ್ನೀ ಹ್ಮ ಇವ ಕಾಲೇಜ್ಕ್ ಹೋಗಿಲ್ಲ್ನಾ
ಅದೇ ಹೋಗ ಅರ ಹೋಗಿದ್ಲ್ಯಾ
ಹಾ
ಸಮ್ಯ ಹಸ್ ಹಚ್ಚ್ತನಿ ನಂತಿದ್ದ ಅವ್ನುಫೋನ್ ಹೋಗ್ಬೇಕಾರ ಒಂದ್ಸಿಮ್ಮಿಂದ ಎರಡ್ ನಿಮ್ಮಿಂದ ಹೋಗ್ಬೇಕಾರ ರೊಕ್ಕ ಕಟ್ ಆಗ್ಯಾವು ನನವು
ಹಾ
ಈಗ್ ಮಾತಾಡ್ದ ಒಟ್ಟ ಹತ್ ಮಾತಾಡೀನ್ಯಂದ ಹತ್ ಮಾತಾಡ್ನಿ ಅಂದ್ರ ಐದನ
ಹಾ
ಕೊಟ್ಟ ಕಟ್ಕಟ್ ಆಗ ಸುಳ್ಳ ಜೀರೋ ಜೀರೋ ಬಂದಾತ ಅಲ್ಲ ತಳಗ
ಹೂ ಹೂ ಹೌದಲ್ಲ
ನನುವ ನಂದ್ ಜೀರೋ ಬುದೈತಿ ಅವ್ದಕ್ಕ ಯಾಕ್ ಬುಳ್ತೈತದು ಹೌದ್ ನೀನ ಹಚ್ಚಿದ್ದೇನ ಅವಂಗ
ಹ್ಮ
ಹ ಹಂಗಾಗಿ ಕಟ್ಕಟ್ಟೆಗೆ ಮರ ಉಟ್ಟು
ಹೊಗ್ಗೋ ನಾಳೀಗ್ ಬರ್ತತ್ ತಂಗರ್ ಹುಲಿ
ಆ
ನಾಳೀಗ್ ಬರ್ತಾನಂಗರ
ಯಾರ ರೀ
ಸಮ್ಯ
ಹಾ ನಾೆ ಸಂಜಿವತಿರ್ತಾನ
ಹ್ಮ್
ಹ್ಮ ಅಂದ ಅದೇ ಇ ಈಗ ಬ ವರ್ನಂದ ಬರಏನ ನಾ ಬಕ್ರಂದ ಹರಾಮ ಬ್ಯಾಡ ನತನತ್ತ ಮತ್ತ ಎಲ್ಲ ಅಪ್ಪ ಹಿಂಗ ಯಾರ ಅ ಬರ್ತನಂದ್ರ ಯಾಕಿ ಅ ಎಲ್ಲಾರ ಯಾರ ಇರತಾರ ಇಲ್ಲಿ
ಹ್ಮ್
ಬರಾ ಕಬಡನ ಆತ ತಯಾರ ಹ ಬ
ವಾ
ಹ್ಮ್ ಹಚ್ಚಿದ್ದವು ಇದ್ರಾಗ ಇದ ಯಾ ಮಾತಾಡೋ ಸಂಬಂಧನೇ ಹಿದ್ದ ಆಗೋಣ ಸ ಹ ಒಂದು ನಂಬರ್ ಐಜ ನಂಬರ್ಲ್ಲ ಹೊಸ ನಂಬರ್ ಈತ್ಲ ಇ ನೀ ಈಗ ಇದ ಇದ ಪಿ ಮಾಚ್ಡ ಕ ಫೆಕಿ ದಲ್ಲ ಆ ನಂಬರ್ ಅ ನಂಬರ್ ಹ ಅದ್ರದು ಈಗ ನಾರ್ಮಲ್ ನ ಮದಲು ನ ಸಮಯ ಕೊಟ್ಟಿದ್ದಲ್ಲ ಇ ಆ ನಂಬರ್ಲ್ಲಿ ಯ ಅವ್ ಮಾಡಿದ್ಲ ಅವ
ಹಾ
ಹ ಆ ನಂಬರ್
ಹಾ ಹಾ ಹಾ ಹಾ
ಹಚ ಇಂಗ ಎಮ್ಮತ ಹ ಎರಡ್ ಮೂಕ್ ಸಲ ಏನೋ ಇದ್ದುಏನ ಎಷ್ಟು ಇದ್ದು ನೋ ಒಂದ್ ಮೂರ್ ಮೂರ್ ನಕ ಸಲ ಇತ್ತು
ಹಾ
ಅ ಮುಕ್ಷೆದ ಮುಕ್ಷೇದ ನ ದಳ
ಹಲ್ನಾ
ಹ ಗತ್ತಾಗಿನ
ಆ
ೋನ್ದ ಗೊತ್ತಗತ್ತದೆ
ಅವರಪ್ಪಾಗ
ಹ್ಮ್ ಹ ಏನ ಅದ
ಹಣ ಅವ್ರಪ್ಪ ಹಿಂಗಂದ ಅವ್ರಪ್ಪ ಹಿಂಗಂದಾನ ಹ ಅ ಅಲ್ಲಿ ಏನಾರ ಅಲೋ ಇತ್ತ ಅಟ ಇಟ್ೋತ್ತ ಇಕಂದ್ರ ಇ ತೋ್ರ್ತ್ನ
ನ ನ ಮಾಡದಾರದ
ಹ್ಮ ಮ ಇದು
ಅವ್ ಫೋನ್ ಯಸ್ ಮಾಡ ನಿನ್ ಕಡೆ ಒಂದಿತ್ತಲಾ ಡಿಸಪ್ಲೇ ಒಡದಾರಲ್ಲಾ
ಹ್ಮ್ ಅದಂದು ತುನ್ಗನು
ರ್ಸಫೋನ್ ಹೆಚ್ಚ ದಿವ ಅ ಡಿಸಪ್ಲೋಡ್ ಇಲ್ಲಾವ ಹಾ ಆಾ ಪ ಡಿಸಪ್ಲ ಆಾಸೈತ ಒಂದ್ ದಿವ್ ಕೂಡಿ ನಳೆ ಹೋಗದೈತೆ ಅಂದ್ರ ಇವತ್ತು ಸಾಾಕ್ಷಸ ಆಗ್ತಿದವತಿ
ಹಾ
ಇಳ್ಕ್ಕಿ ಇಲಕ್ಕಿ ಹೇಳ್ದೀವಿ ಹ ಪನ ಪುರ್ಣ್ವರನ ನೀ ಹಸುಂದಗಿದ್ದಿ
ನಾ ಬಳದ
ಹಾ ಅದ ನೋಡ
ಡಿಸಪ್್ಲೇ ಯತ್ತು ನದ
ಹಾ
ಯಂಗ ಯಂಗ
ನೀ ನಿಮ ದರ್ಶಾ ಪೋನ್ ಹಚ್ಚಿದ್ದ ತಪ್ಪ ಫ್ರೈ ಮಾಡ್ಸಫ್ರೈ ಮಾಡಗೋ ಮಾತಡತ ಯಾವ ಅದ ಮಾಡತ ತಿಳ್ತ ಪ
ಹಾ
ಆ ಯಾಪ್ನಾಗ ಏನ ಮಾಡಕ ಮುಂದ ಅದನ್ ಮಾಡಿ ಇದನ್ ಮಾಡ್ಬೇಕಕ್ ಈಗ ಮಾಡತ್ತ
ಹ್ಮ್
ಗಾಡಂದ ಏ ಪ್ರೋಜನ ಆಗಿ ಕೋಡ ದಪ್ಪನ ಬದ ಬಿಡಿತತ್ತ
ಹ್ಮ
ದೊಡ್ಡಿಸನ್ ಹೋಗಿ ತಗು ಆ ತಗೊಂಡ ಇಲ್ಲಿ ಊರ ಹಕ್ಸಕತ್ ಮೇ ಮರದಿವಸ ಹಕ್ಸಕ ಬಂದಿತ್ತು
ಹ್ಮ
ಹಾ ಇದ್ರಕಲ್ಲ ನಾವ ಇದ್ದ ಈಗ ಅ್ರ ಹದಿಮೂರು ರೂಪಾಯಿ ಹದ್ಾಲ್ಕೂರು ರೂಪಾಯಯತ ಹದಿೂನೂರು
ಹಾ
ಆತೊಕಾಬ್ರ ಕಡಿಮೆ ಆತತಕಾಬ್ರ ಹೋಗ್ ಅಂದ ಮತ್ ಅರ್ನ್ ಕಕ ಮಾಡಿ ಶ ಹೋದ ಕಾಪಕ ಮುಗಾವರತೋ ಈ ತಿಳ ಹಾಂಗಡ ಗ ಮಊಟಲ್ಲ ಭ
ಹಾ
ಬಾಗ ಹೊೋಟಿ ಅಂದ ಬಂದ ಹ ಸ್ವರನಾ ಕ ಹಾ ಮತ್ ಇಲ್ಲ ಮತ್ ಊರ್ಗೆ ಬಂದಿವವ ಅದನ್ ಹೆತ್ ಹ ಮ ಪೂರಬಂದ್ ಕೊಟ್ಟಿವವಿ ಅವ ಭಾಳ ಕೊಡ್ತನಾವ್ ತಂದಿದ್ದಾವ ಎ ಎಂಟಣಕ್ಕ ಕೊಡತ ಇದ್ದ ಇಲ್ಲಿ ಕುಟ್ಟಿದ್ದ ಇಲ್ಲ ಕುಚಿದ್ದೀವು ಮತ್ ಹಂಗ ತಿಿಂಗ ಕಾಯಿ ಮತ್ತ ಎಂಟ್ರ ಮೇಗ ಆದದ ಬಕ್ರ ಯಾರ ಆ ಫೋನ್ ಹಚ್ಚಿದ್ದ ಫೋನ್ೀಚ್ ಆ ಆಯತ್ೇಳ
ಹಾ
ಮತ್ತ ಅದಕ್ಕ ಆಗ ಹೋಗ್ಯಾರಲಮ್ಮತ್ ಇ್ಣ ಸುಮ್ಮ
ಹ್ಮ
ಸುಮಾದ ಸುಮ್ಮ ಈ ಇದನ್ ಮಾಡಿದ್ತಿ ಈಗಪ್ಪದ ಮತ್ತ ಇವ ಬಾರಿಿನ ಹಚ್ಚನ್ ನಿಲ್ದ ಅಂತೇಳಿ
ಮತ್ತನ್ ಅವ್ರರು ತಂಗಿ ಕಾಯಿ ಕೊಟ್ಟನಂದಿದ ಪಾವ ಫೋನನ್ನು
ಆಗ ಕೊಟ್ಟಿದ್ದ ಮತ್ತೆ ಇದ ಸ್ತಂತ್ರ ಅೆ ಅದ ಬೇಕಂದ ಆದ್ಮೇಲೆಕ್ಕಿ ಕಡೆ ಇತ ನಾದ್ರ
ಹಾ
ೋ ಇಗತ್ಲ ಅದ
ಇರ
ಈ ಫೋನ ಅವರ ಅಪ್ಪಾಜಿ ಎತ್ಕೊಂಡು ಹ ಯದು ಸಂಬಂಧ ಅಲ್ಲ ಸಂಬಂಧ ಹೇಳಿ
ಹ್ಮ್
ಇದನ್ನು ಮಾಡಿದ ನದ ಡಿಸಪ್ಲ ಆ
ಹೊಸ ಹೊಸಹೊಸದಾಯ್ತಪ್ಪ ಅದು ಡಿಸ್ಪ್ಲೇ ಅವನೌನು ಆಫ್ರಿಜನ್ ಮ್ಯಾಗ ಬಿದ್ದ ಕೂ ಹೊಡೆದ ಬಿಡ್ತಿ ಏನದು.
ಹಾ ಫ್ರಿಡ್ಜ್ ಮೇಲ್ ಬಿದ್
ಒಗ್ಗೋ ಮಾರಾಯ.
ಹ್ಮ್ ಮತ್ ತ ತೊಂಡ ನೋಡಿ ಮತ್ ಕಾಸಿ ಇದ .
ಹಾ.
ಹಂಗೆ ಹಂಗದ ಆ ಆ ಪರಿಯಾರ ಎಲ್ಲಿತ್ರ ಬತ್ತ ಪ್ರೀಜನ್ ಮ್ಯಾಗ ಅಂದ್ರ.
ಆ ಫ್ರಿಜ್ ಮೇಲಿಡಬೇಡ. ಇರ್ ಬೆಳಕಟ್ಟ ಕಾರಣ ಬೇಕ ಹೋಗ್ತಾರೆ . ಹ್ಮ.
ಹೊಸಾದ್ ತಪ್ಪ ಡಿಸ್ಪ್ಲೇ ಎಲ್ಲಾ ಸ್ಕ್ರೀನ್ ಗಡ್ರ ಎಲ್ಲಾ.
ಹ್ಮ ಎಲ್ಲ ಹೊತದತ ಅದ ಸತನ ಹೋಗಿತ ಹಾೊಂಡ್ ಅದದ ಅದ ನಂಬರ್ ಹಾಕ್ಸಿದ್ದ ಹಾಕಣ ಆ ರಂಗ ಕಡೆಯನೋ ಕಾನ್ಫರೆನ್ಸ್ ಕಾಲ ಆಕ್ಷೇಪ ಮಾಡೆ
ಯಾರಿಗೆ ಅವ್ರಪ್ಪಾಗ
ಹಾ ಹಂಗ ಮಾತಾಡ್ಸಬಂಐತಿ ಸುಪಿ ಐತೆ ಹೇಳೇಳಿ
ಹಾ
ಹಚ್ಚ ಹಂಗ ಹಚ್ಚಿದತ್ತ ಹಚ್ಚಕ ನ ರಾಪ ಬ್ಯಾಡ ನಿನ ಕಡೆ ಫೋನ್ ಹಚ್ಚಿದ್ದ ಎಲ್ಲಾೋದತ್ತನ ಹ ಹಿಂಗ ಅಂದ ಅನ ಈ ಕಡೆ ಯಾವ ನಂಬರ್ ಐತಿ ಆ ಫೋ ಚೆಲ ಬದತ್ತನ ಓದದ ಅಂತತ್ತ ಅಣಂದ್ರ ಮತ್ ಯಾವ ನಂಬರ್ ಐತಿ ಅನಂತತ್ರ ಮತ್ ತರಪ್ಸು ಮಾಡದತ ಆಐ ಮಾತಡಾಮ ಮ ನಂಬರಫೋನ್ ಯಚ ಬಿಟ್ಟ ಹಾಗಳಿ ಹಾ
ಯಪ್ಪ ಚ ನಾ ಒತ್ತ ತನಪ್ಪ
ಹ್ರೆ ಮಾತ್ ಆಯ್ತ ಸುಮ್ಮಯ ಆ
ಹಾ
ಹಂಗ ಅದಾವ ಬರ್ನಣಂತರ ಬೇಡ ಈಗ ಹೋಗಿ ಅಮ್ಮಣ ಬೇಡ ಅಲ್ಲಿಿ ಹಾಸಲ್ ಆಗರೋಣ್ಣ ನತ
ಹಾ ಹ
ಅದಕ್ಕ ಒಂದ ಎರಡ್ ದಿವಸ ಹಾಸ್ಟೆಲ್ದಾಗ ಇದಿದ್ದ ಅವ್ರ ದೋಸ್ೊಬ ಡ್ಯೂ ಕ್ಯಾಗನ್ ಸ್ಟೋರಿ ಹಾಕ್ಸಪ್ತರ್ಲಾತಿ
ಹಾ ಹಾ
ಭಳಷ್ಟತನ್ನ
ಹಾ ಆಯ್ತು